ಹಲೋ
ಕೇಳಿಸ್ತಿದಿಯ.
ಹಾ ಹೇಳಿ.
ಹಲೋ ಕೇಳಿಸ್ತಿದಿಯ ಕೇಳಿಸ್ತಿದಿಯಾ
ಏನ್ ಕಖರ್ಕ ಶ ಆಗ್ತ ಐತೆ
ಹೌದಾ ಇರಿ ಹಂಗೇ ಇರಿ ಇವಾಗ
ಇಲ್ಲ ಹಂಗೆ
ಒಂದ್ ನಿಮಿಷ ಇರಿ ಹಂಗೆ ಇರಿ ಹಲೋ
ಹಾದು
ಇವಗ್ ಕೇಳ್ತಿದ್ಯಾ ಮತ್ತೆ ಎಲ್ಲಿ ಎಲ್ಲಿ ಹೋಗ್ಬೇಕು ಅ
ಮಾಡಿ ಒಂತ
ಸರಿ ಅಂದ್ರೆ ಅದು ಹೋಗುತ್ತೆ ಸಬ್ಮಿಟ್ ಆಗುತ್ತೆ
ಹ್ಮ್ ಊಟ ಆಯ್ತಾ
ಹ ನಿ ಹ
ಎನ್ ಮಾಡದ್
ಹದು ನದು ರೈ ಅನ್ನ ಮತ್ತೆ ಸಾಂಬ ನೀವು ನಾನು ನಾನು ಹೌದ ಮತ್ತೆ ನಿಮ್ಮ ಅಕ್ಕ ಎಲ್ಲಾ ಏನ್ ಮಾಡ್ತಿದಾರೆ
ಲ್ಲ ಹೋಗಿದ್ದಾರೆ ಚ ಚ
ಏನು ನಿನ್ನ ಏನು ಕೇಳ್ತ ಕೇಳಿಸತಿದಯಾ ನನ್
ಹ ನನ್ಗೂ ಹಂಗೆ ಕೇಳ್ತಿದೆ ಮತ್ತೆ ಏನ್ ಮಾಡ್ತಿದ್ದೀರ ಇ ಹೋಗ ನಿನ್ ಕಾಲೇಜ್ ಇಲ್ವ ಕಾಲೇಜ್ ಇಲ್ವಾ ನಿಂಗೆ
ಇದೆ
ಇದೆ ಮತ್ ಹೋಗಿಲ್ವ ಇವತ್ತು ಹುಷಾರ ಹಾ ಏನಾಗಿದೆ
ನಂಗೆ ನಗಡಿ ಕೆಮ್ಮು
ಹೌ ಹಾಸ್ಪಿಟಲ್ಗೆ ಹೋಗಿ ಹಾ ಏನ್ ಹೇಳಿದ್ರಿ ಡಾಕ್ಟರ್
ಬೇನ್ಕ್ಷನ್ ಮಾಡಿ
ಅದು ಯಾವಾಗ್ಲೂ ನಿ ಕ್ ಬಂದ್ರಿ ಒ ಬಾರ ಆದ್ಮೇಲೆ ಸರಿ ಆಾಗುತ್ತೆ ನಿಮ್ ಮನೆಯಲ್ಲಿಲ್ಲ ಹಾ ಮನೆಯಲ್ಲಿ ನಗೆ ಕಾಲೇಜ್ತೆ ಸ ಅದಿಕ ಮಾಡನೆ ಎಕ್ಸಾಮ್ಸ್ ಎಲ್ಲ ಮುಗಿತಾ ಹಲೋ, ಹಾ ಎಕ್ಸಾಮ್ಸ ಮ ಇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಲ್ಲಿ ಹೋಗ್ತಾ ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗೋದ ಐಯ್ತಾ ಇವತ್ತು. ಇಲ್ಲ ಸುತ್ತಾಡಕ್ಕೆ ಹೋಗಲ್ವಾ
ಇಲ್ಲ ನಾಳೆ ಹೋಗ ನೀವ ಎಲ್ಗೆ ಹೋಗ್ತೀರಾ
ನ ಹೊರಗಡೆ ಹೋಗಿ ಸ್ವಲ್ಪ ತಿನ್ಕೊಂಡ್ ಬರ್ಬೇಕು ಎಲ್ಲಾದ್ರೂ ಅಲ್ಲಿ ಹೊಗಡೆುಂಬ ಇ ಹೇಳ್ತಿದ್ದಿ ರೀ ಹಲೋ,
ನಾವಾ
ಕೇಳಿಸತೀ ಹಾ ಏನ್ ತಿಂದ್ರಿ ಅಂದೆ ಹಲೋ, ನಾವ್ ಎಲ್ಲಿೋಗ ಹೋಗಬೇಕ ಇವತ್ತು ಹಾ ನೆೆನ್ನೆ ಹೋಗಿದ್ದ ಹೇಳ್ ಅಂತ ಕೇಿ ನಾ ನನ್ನೆ ದಸ ಬರ್ತಾರಲ್ಲ ಬ ಕೇಳ ಅ ನಿೆ ಚಿಂತೆೆ ನ ನೆನ್ನೆ ನಾವು ಕಬ್ಬನ್ ಪಾರ್ಕ್ ಕಲ್ಲಿಹೋಗಿದ್ದ್ವಿ ಕಬ ಮತ್ತ ಅ್ಯ ಚನ್ನ ಏನು ಕೇಳಿಸ್ತಾ ಇಲ್ಲಾ ಕಬ್ಬನ್ ಪಾರ್ಕನ ಮೊಮೋಸ್ ಸಿಗುತ್ತೆ. ಚೆನ್ನಾಗಿರುತ್ತೆ ಅದು ಹಾ, ಚೆನ್ನಾಗಿರುತ್ತೆ ಅಲ್ಲಿ ಹ ಹಾ ಯವಗಲಾದ್ರೂನು ಹ
ಹ್ಮ್ ಹ
ಎನ್ ಮಾಡ್ತಾ ಇದಿರಿ, ನನಗೆ ನಾಳೆ ಎಕ್ಸಾಮ ಇದೆ. ಹಾ, ಹಾ ೋಗೋಗ ಅದಕ್ಕೆ ನನ್ ನೋಡ್ತಿದ್ದ ಏನದ ಏನ್ ಓದ್ಬೇಕು ಅಂತ ಹಾ ಚ ತುಂಬಾ ಚೆನ್ನ ನಿಮ್ಮ್ ಮನೇಲಿ, ನಮ್ ಮನೆಯಲ್ಲಿ ನಿಮ್ಮೂರ್ ಕಡೆ ಏ ಫೇ
ಆಹಾ..
ಆಹಾ ನಿಮ್ಮೂರ್ ಕಡೆ ಎಲ್ಲ ಯಾವ್ದಾದ್ರರು ಒಂದು ಸಲ ಫೇಮಸ್ ಹಾ ಇದ್ದ ಅಣಿವಲ್ಲಾಸ ಸಾಗರ.. ಹೋಗಿದ್ದೀಯಾ.
ಹಾ ಹೋಗಿದ್ದೀವಿ. ಚೆನ್ನಾಗಿದೆ ವಾಣಿ ವಿಲಾಸ ಸಾಗರ ಆಮೇಲೆ ಕೋಟೆ.
ಹ್ಮ ಅಮ್ಮ ಚೆನ್ನಾಗಿಲ್ಲ ನಾವು ಒಂದ್ಸತಿಹ ಪೈಸಡೇ ಹಾ ಹಾ.. ಮೈಸೂರಲ್ಲಿ ಎಲ್ಲಿ ಗಿಂತ ಪಾರ್ಕ್ ಜಿಆರ್ ಎಸ್ ಕೇರಳ್ ಅಲ್ಲಿ ಹೋಗಿದ್ದವಿ ತುಂಬಾ ಚೆನ್ನಾಗಿದೆ. ಹಾ ಎಲ್ಲಾರುವೆ ತುಂಬಾ ಆಟ ಆಡಿದೀವಿ. ಮತ್ತೆ ನೈಟ್ ಏನ್ ತಿಂತೀರಾ ರಾತ್ರಿ ಏನ್ ತಿಂತೀರಾ ಏನ್ ಮಾಡ್ತೀರಾ
ನೈಟು ನೈ
ಏನ್ ಮಾಡ್ತೀರ
ನಾವ... ಕುಟುಂಬದ ಜೊತೆ ಸುಮ್ಮ ಕುತ್ಕೊಂತೀವಿ.
ಅಲ್ಲ ಏನ್ ಅಡಗೆ ಮಾಡ್ತೀನ ಅಡಕ್ಕೆನ್ನ ತಲೆ ಟಿವಿ ಇಲ್ಲ ಹಾ ತಗೋರೋನಾ ಅದ್ರಲ್ಲಿ ಏನಾದ್ರು ಯಾವ ಅವ್ರ ನಿಮಗೆ ಯಾವ್ದ ಇಲ್ಲಾ ನಿಮ್ಮ ನಮಗೆ ಸ್ವಂತತೆರಾಮ ಅಂದ್ರೆ ಇಷ್ಟ ನಿಮಗೆ. ನಮಗೆ ದರ್ಶನ ದರ್ಶನ್ನಾ.... ನಿಮಗೆ ಕ್ರಿಕೆಟ್ ಅಲ್ಲಿ ಯಾರ ಇಷ್ಟಾ
ನಮಗೆ ವಿರಾಟ್ ಕೊಹ್ಲಿ
ಸರಿ ಮೊನ್ನೆ ಹೆಂಗದ್ರ್ ಹಾ ರಿ ಚೆನ್ನಾಗಿತ್ತು ತುಂಬಾ... ನೋಡಕ್ಕೆ ಎರಡನೇ ಸಿಕ್ನ ಕಾಲೇಜ್ ಸೆಲೆಬ್ರೇಷನ್ ಮಾಡುದ್ರಾ ಹ ಮಾಡಿದ್ದೇ ಮಾಡಿದ್ವಿ ಸೆಲೆಬ್ರೇರಷನ್ ಫಸ್ಟ್ ಇಲ್ಲಾ ಅಂತಾ ಅವಾಗಂತೂ ಅಪ್ಪಾ ಅದು ಫಸ್ಟ್ ಟೈಮ್ ಅಲ್ವಾ? ಹ್ಮ ಹ್ಮ್ಮ್ ತುಂಬಾ ಚೆನ್ನಾಗ
ನಿ ಹೆಂಗ ಹೆಂಗಾತರ ಚನ್ನಾಗ ಹಾಡಿ ನಮ್ಗೆ ಅದ ಆಗಿದ್ದ ಮುಂದಿನ ದಿನ ಎಕ್ಸಾಮ್ ಇತ್ತು ಆದ್ರೂ ಚೆನ್ನಾಗಿತ್ತು. ಹ
ನಿಮ್ಮ್ೂ
ನಿಮ್ಮೂರ್ ಕಡೆ ಎಲ್ಲಾ ಹೆಂಗಿದೆ ಅಕ್ಕಪಕ್ಕ ಚೆನ್ನಾಗಿದೆ ಎಲ್ಲ ಹಾ ಸರಿ ದೇವಸ್ಥಾನಗಳಿದೆ ಹಳೆಯ ಹಳೆಯ ದೇವಸ್ಥಾನಗಳು ಚೆನ್ನಾಗಿದೆ. ಮತ್ತೆ ಆ ಕಾಲೇಜ್ ಯಾವಾಗಿದೆ.
ಕಾಲೇಜು ನಾಳೆ ಹೋಗ್ಬೇಕು. ನಿಮಗೆ ಕಾಲೇಜಲ್ಲಿ ಏನ್ ಇಷ್ಟ
ಅಷ್ಟ ಹೋದ್ರೆ ಅಲ್ಲಿ ಚೆನ್ನಾಗಿ ಹ್ಮ್ ಪ್ರೆಂಡ್ಸ್ ಜೊತೆ ಇರ್ಬೋದಲ್ಲಾ, ಅ ಅಷ್ಟೇ ಮತ್ತೆ ಹ್ಮ
ರಾತ್ರಿ ನು ತಗ ಹೊಡಿದ್ರಿ ನೀವು ರಾತ್ರಿ ಏನ್ ಊಟ ಮಾಡಿದ್ರಿ ನೀವು
ಹ್ಮ್ ರೈಸ್, ತ ನಮ್ಮಲ್ಲಿ ಕೊಡದೆ ಅಷ್ಟೆ